ಅದು ಫೈವ್ ಫೋರ್ ಇರುತ್ತೆ. ಅದ ಆದ್ಮೇಲೆ ಆತರ ಸಬ್ಮಿಟ್ ಕೊಟ್ಟ್ಮೇಲೆ ತಿರ್ಗ ಮತ್ತೆ ಆಡ್ ಆಯ್ತದ.
ಈಗದ ಸಬ್ಮಿಟ್ ಕೊಟ್ಬಿಡ್ಲಾ ಹ ಸಬ್ಮಿಟ್ ಕೊಡ್ಬೇಕ ಪುಟಮ್ಮ.
ಹ್ಮ, ಸಬ್ಮಿಟ್ ಕೊಗ ಕೊಟ್ಟ್ಮೇಲೆ ತಿರ್ಗಾ ಫೈವ್ ಆಡ್ ಆತದೆ.
ಮಾತಾಡ್ತಾ ಮಾತಡ್ತಾನೆ ಕೊಡ್ಲಾ-
ಹ್ಮ್, ಕೊಡು-
ಮಾತಾಡ್ತ ಮಾತಾಡ್ತ ಕೊಡಕ್ಕೋಗಲ್ಲ ಅಲ್ವಾ
ಆಪ್ಷ್ಸನ್ ಆಯ್ತಾ ಆನ್ಗೈತಾ-
ಹಾ, ಇದೇ ಇದೇ ಇದೇ ಬರ್ತೈತೆ ಕಾಲಿಂಗ್ದ ಬರ್ತೈತೆ ಬಿಡು ಆಗಲ್ಲ ಅನ್ಸುತ್ತೆ.
ಹ್ಮ್, ಕಟ್ಟಾದ್ಮೇಲೆ ಕೊಡು ಕೊಟ್ಮೇಲೆ ತಿರ್ಗಾ ಫೈವ್ ಆ್ಯಡ್ ಆಗತದೆ.
ಅದ್ರಲ್ಲಿ ನೆಟ್ಟಗ್ ನಾವ್ ಮಾತಾಡೆ ಇಲ್ವಲ್ಲ ಪುಟಮ್ಮ. ಅದೇ ಸ್ಟಾರ್ಟಿಂಗ್ ಒಂದ್ ನಿಮಿಷ
ಒಂದ ಹೋಗಿರುತ್ತೆ ಆದ್ರ ಪಕ್ಕಾ ಪೆನ್ಸಿಲ್ ಮಾರ್ಕ್ ಐತ ನೋಡು ಹಂಗೆೇಳ್ ಡೌನ್ಗೆ
ಓಪನ್ ಆಗ್ತಾ ಇಲ್ಲ ಅದು ನಾವ್ ಮಾತಾಡ್ತಿರೋದಿಕ್ಕೆ. ನಾವ್ ಮಾತಾಡ್ತಿರೋದಿಕ್ಕೆ ಅದು ಓಪನ್ ಆಯ್ತಲ್ಲಾ.
ಹ್ಮ್, ಮಾತಡಿ ಆದ್ಮೇಲೆ ನೋಡು ಲಾಸ್ಟ್ಗೆ
ಹ್ಮ್,
ಸ್ಕ್ರೊಲ್ ಮಾಡು ಫಸ್ಟ್ ಕಾಲ್ ಕಾಲ್ಗೆ
ಹ್ಮ್,
ಅದ್ರ ಪಕ್ಕ ಪೆನ್ಸಿಲ್ ಮಾರ್ಕ್ಇದ್ರೆ
ನಿನ್ ವಾಯ್ಸ್ ಕಟ್ ಆಗ್ತೈತೆ.
ಮಾಡಿದ್ರೆ ಊರನ್ನು ಯರ
ಹ್ಮ್ ಬ್ರೇಕ್ ಬ್ರೇಕ್ ಆಯ್ತೈತೆ.
ಈಗ.
ಓಕೆ
ಓಕೆ ಓಕೆ.
ಹಂಗೆ ಮಾಡ್ತೀನಿ ನೋಡನ ತಡಿ.
ಹೇಳಿ ಮತ್ತೆ ಮುಂದಕ್ಕೆ.
ಹೇಳು ಕೇಳನಾ. ಟನ್ ಟನ್ ಟನ್. ಟನ್ ಟನ್ ಟನ್ ಟನ್ ಟನ್ ಟನ್
ಹುಡುಗ ಅಂತ್ ಅಂದಲ್ ಫಿಕ್ಸ್ ಆಗೈತಾ ಇಲ್ಲ ಸುಮ್ನೆ ನೋಡಕ್ ಬಿಟ್ಟಿರದ.
ಏಯ ಎಂತದೂ ಇಲ್ಲ ಸುಮ್ನೆ ಅಂದೆ ಅವ್ರ ಅಣ್ಣನ್ ಬೀಗರುೂಟ.
ಓ ಹೋ ಹೋ
ನೋಡಕ್ ಬರ್ತಾ ಇರ್ಬೇಕು ಸೋಮವಾರ ಮೇಡಮ್ ಮಂದಾಹಾಸ ಖುಷಿಲ್ ಇದ್ರು ಅವಳ್ದ ಆಗ್ಲೆ ಎರಡು ಹುಡ್ಗ ಓ ಎರಡು ಎರಡು ಹುಡುಗುಗು ಕಾಫಿ ಟೀ ಕೊಟ್ಟೆಲ್ಲ ಆಗೈತ
ಹ ಐಯ್ಯ ಅದ್ ಮಾಮೂಲಿ ಬಿಡು ಎರಡು ಆತವೆ ಹತ್ತು ಆತವೆ ನೂರು ಆತವೆ ಹೇಳಕ ಆಗಲ್ಲ.
ಎರಡೆ ಮೂರು ಆಗೈತೆ ಈಗ ಸೋಮವಾರ ಒಂದ್ ಬತ್ತಾರಂತೆ. ಅವ್ರ ಬಂದ್ರೆ ಆ ರಜಾ ಹಕತಾಳೆ ಬರ್ಲಿಲ್ಲ ಅಂದ್ರೆ ಬತ್ತಾಳೆ.
ಹ್ಮ್
ನಾನ್ ಕಾಫಿ ಟಿ ಕೊಡೋದ ಯೋಗಾ ನನ್ನಲ್ ಬರ್ದಿಲ್ಲ ಅಷ್ಟೇ.
ನ ತಾವು ಮನ್ಸ್ ಮಾಡ್ತಿಲ್ಲಾ ಅನ್ನು ಯೋಗ ಬರ್ದು ತಿಲ್ಲಲ್ಲ ತಾವ್ ದಾರಿ ಬಿಡ್ತಾ ಇಲ್ಲ ಅಡ್ಡವಾಗ ನಿಂತಿದ್ದೀರಾ ಅಷ್ಟೇ.
ವಾಂವ್.
ಈಗೆನ ಹ್ಮ್ ಅಂದ್ರೆ ತಿಂಗಳಿಗ್ ಹತ್ತು ಹತ್ತು ಐವತ್ತೊ ಬತ್ತವಮ್ಮ.
ಹೌದಾ ಪುಟ್ಟಮ್ಮ. ಹತ್ತು ಇಪ್ಪತ್ ನೋಡಕ್ ಬಂದ್ರೆ ಇಲ್ಲಿ ಕಳ್ಕಬೇಕಯ್ತದಲ್ಲ ಸ್ಯಲ್ರಿಯ. ಹ
ಹ್ಮ್ ನಮ್ಮೋ.
ಹತ್ತೋ ಇಪ್ಪತ್ತೋ ಹತ್ತತ್ತ ಎಪ್ಪತ್ತೋ. ಒಟ್ಟೆಲ ಅವ್ರ ಇಬ್ರು ಮದ್ವೆ ಆದಾಗ ಒಂತರ ನೋಡಕ ಖುಷಿ ಅನ್ಸ್ತ ತು ನಾನ್ ಹಿಂಗ ಆಗದ ಯಾವಾಗ ಅಂತ ಅನಸ್ತು
ನಿನ್ ಸುಮ್ನೆ ಯಾಕ ನನ್ನತ್ರ ಬೈಸ್ಕಳಂಗ ಮಾತಾಡ್ತೀಯಾ. ಆಗಂಗಿದ್ರೆ ಮಾತಾಡ್ಬೇಕು ಅತ್ತು ಇಲ್ಲ ಇತ್ತು ಇಲ್ಲ ಅನ್ನಂಗೆ. ಹ್ಮ್ ಚಲೋನೆ.
ಮಾತಾಡ್ತೀನ ಅಷ್ಟೇ ನೀಂಗ ನನ್ ಮೇಲೆ ಎಕ್ಸ್ಟ್ರಾ ಲವ್ ಅಲ್ವಾ.
ಏದ್ರಿಗ್ ಇದ್ದಾಗ ಮಾತಾಡ ತಲೆ ಮೇಲೆ ಕಡಿತೀನಿ ಹಂಗೆ.
ನಿನ್ ನಮ್ಮೆಲ್ ಎಕ್ಸ್ಟ್ರಾ ಲವ್ ಇಲ್ವಾ.
ಎಂತಳು ಇಲ್ಲಾ.
ಹ್ಮ ನಿನಿಗ್ ನನ್ ಕಂಡ್ರೆ ಲವ್ ಜಾಸ್ತಿ ನಂಗ ಗೊತ್ತು.
ಹ್ಮ ಇಲ್ಲ ಎನಿಮಿ ನಿ ನಂಗೆ.
ಹ ಯವ್ವಿ. ಮಕ್ಕ ಯಾವ ಕಡೆಯಿಂದ.
ಎಲ್ಲ ಕಡೆಯಿಂದ.
ವಾವ್. ಆಯಾಮ ಯುವರ್ ಶತ್ರು ಟನ್ಟನ್ಟಣನ್
ತೂ ಅದುಕ್ಕ ಕಖುಷಿ ಪಡಂಗ
ಅಣ್ಣೇನ್ ಮಾಡ್ತೈತೆ
ಹ್ಮ ನಿಮ್ ಅಣ್ಣ ನಿದ್ದೆ ಹೋಗಿ ಯಾವ ಕಾಲ ಆಯ್ತು
ಹ್ಮ್ ಹ್ಮ್
ಹ್ಮ್
ಹಾ ಆದ್ರೂ ಡಿಫ್ರೆಂಟ್ ಅಪ್ಪ ಹಾಗಪ್ಪ ಇಷ್ಟ್ ಬೇಗ ಯಾರ್ ಮಕತಾರೆ ಅದೇಲ್ಲಾ
ಹ ಒಂಬತ್ತು ಗಂಟೆ ಒಂಬತ್ತುವರೆಗೆ ಮಲಗಿರ್ತಾರೆ
ಹ್ಮ್ ಬಟ್ ಒಳ್ಳೆ ನಿದ್ದೆ ಮಾಡ್ತಾರ್ ಬಿಡು ಆರೋಗ್ಯ ಚೆನ್ನಾಗಿರುತ್ತೆ
ಹನ್ ಹೇಳಮ್ಮ
ಹ್ಮ್
ಆರು ಗಂಟೆಗೆ ಮಲಿಕ ಆರು ಗಂಟೆಗೆ ಎದ್ದೇಳ್ತಾರೆ ನಾವೇನನ್ನ ಅಪೂರುಪಕ ಅ ಇವತ್ ಸ್ಕೂಲ್ ರಜಾ ಅಲ್ವಾ ಬಿಡು ಮಲ್ಲಿಕಣನ ಅಂದ್ರೆ ಆರು ಗಂಟೆಗೆ ಎದ್ದು ಕಾಫಿ ಕಾಫಿ ಕಾಪಿ ಎದ್ದು ಎದ್ದೆಳು ಎದ್ದೆಳು ಎದ್ದೇಳು ಅಂತ
ಹ್ಮ್ ಆರ್ ಗಂಟೆಗೆ ಕಾಫಿ ಕುಡಿದಾರಾ
ಅವರು ನಿಮ್ಮ ಇಟ್ಕೊಂಡವರು ಆದ್ರ ಕುಡಿತಾರೆ
ಹ್ಮ
ನಾನ್ ಹಂಗ ಮಾಡ್ತೀನಿ ಸ್ಕೂಲ್ ಇರ್ಬೇಕ್ರೆಲ್ಲ ಬೇಗ ಘದ್ದಿರ್ತಿವಿ ಅಲ್ರಕ್ಕೂ ಮುಂಚೆ ಸ್ಕೂಲ್ ರಜೆ ಇದ್ದಂಗ ಮಲಕೋಳಾಕ್ ಬಿಡಲ್ವಲ್ಲ ಹಂಗ ಹಿಂಗ ಒದ್ದಾಡ್ಕೊಂಡ್ ಆರವರೆ ಮಾಡಿ ಆಮೇಲ್ ಬಂದು ಹಾಲ ಕಾಯ ಕಿ ಕುಡ್ ಭಾಗ ತಳಿಕೋತೀನಿ
ಹ್ಮ್
ಬಾಗ್ಲು ತೊಳೆದು ಇಲ್ಲಿಯೇ ಕುಂಕೋ ಬೇಕ್ ರಂಗೋಲಿ ಬಿಟ್ಟು ಆಚೆ ಗೇಟ್ ಹತ್ರದ ರಂಗೋಲಿ ಬಿಟ್ಟು ಹೊಳೆಕ್ ಬರೋವರ್ಗೂ ಕಾಫಿ ಅಂತ ಯಾರು ಉಸರ ತ್ ಕೊಡುದು
ಹ್ಮ್ ಹ್ಮ
ಬಂದೇ ಕಳೋದ್ ಆಮೇಲೆ ಕಾಪಿನಾ
ಹ್ಮ್ ಹ್ಮ್ ಅಷ್ಟೊತ್ತಿಗೆ ಉಕ್ಕು ಹೋದ್ರೆ
ಊರಿ ಸಣ್ಣ ಮಾಡ ಹೋಗಿರ್ತೀನ ಕರೆಕ್ಟ್ ಟೈಮ್ ಬರೋ ಟೈಮಗ್ ಆಗ ಮಾಡ್ಲಕ್ ಶುರು ಆಗರ್ತದೆ
ಹ್ಮ
ಅದು ಮಾಮೂಲಿ ಇದ್ರಲ್ಲಿ ಇಕ್ಕಲ್ಲ ಅಲ್ನ ಫ್ರೀಸರ್ ಅಲ್ಲಿ ಇಕ್ತೀನಿ ಕಲ್ಲ ಆದಂಗ ಆಗಿರತ್ತಲ್ಲ ಹಾ ಅದನ್ನ ಹಾಕ್ಬಿಟ್ಟು ಅದಕ್ ನೀರ್ ಹಾಕ್ಬಿಟ್ಟು ಹೋಗಿರ್ತೀನಿ ಅದ್ ಕರ್ಗಿ ಮಳ್ಳಿ ಬಿಸಿಯಾಗಿ ಮಳ್ಳ ಹತ ಸರಿಯ್ತದೆ
ಹ್ಮ್ ಹ್ಮ್ ಅದ್ಯಾಕ ಫ್ರೀಜ್ರರ ಲೇ ಇಟ್ ಹೊತಿಯಾ
ಹಾಲು ಒಡಕತ ಹಿಗ ನಿಮ್ಮಣ್ಣ ನೋಡ್ಕೊಂಡ ತರಲ್ಲ
ಹ್ಮ್
ಹಾಲ್ ಪಾಕೆಟ್ಟು ಡೇಟು ಹಿಂಗ ಎರಡ್ ಮೂರ್ ದಿನ ಮುಂದಿನದೇ ಇರುತ್ತೆ ಇವತ್ತ ಹಾಲಿನ್ ಪ್ಯಾಕೆಟ್ ಅಲ್ಲಿ ನೋಡ್ಕೊಂಡಿ ತಗಮ್ಮಬಾ ಅಂದ್ರೆ ನಿಮ್ಮನ್ನು ಅದು ನಂಬೋದೇ ಇಲ್ಲ ಹಾಲೆಮರೆ ಒಡೆದು ಹೋಯ್ತು ಅಂದ್ರೆ ನನ್ ಮೇಲ್ ಗುರ್ ಅಂತ ಸರಿಯಾಗಿ ಪಾತ್ರೆ ತೊಳ್ದಿಲ್ಲಾ ಅದ ಸಿಡ್ಸಿರ್ತಿ ಇದ ಸಿಡ್ಸಿರ್ತಯಾ ಅಂತ ಅದಿಕ್ಕೆ ಏನ್ ಮಾಡ್ತೀನಿ ತೆಗಬಿಟ್ಟ ಫ್ರೀಜರ್ ಗೆ ಹಾಕ್ತೀನಿ
ಹ್ಮ್ ಯು ಕೆ
ಹ್ಮ್
ತ ದಮ ತ ತಂ ತ ತಮ ತ ತಂ ತಂ ತನ್ ನೇನ್ ಚಮಾಚಾರಾ ಹ ಸ್ತಗೆ ಹೋಗತಯಾ
ಹಾ
ಹಾಸ್ಟೆಲ್ ಗೆ ಯಾವಾಗ ಬರ್ತಿಯಾ
ಹಾಸ್ಟಲ್ಕಾ ನೀನ್ ಅದೇ ನೀನ್ ಮದ್ವೆ ಫಿಕ್ಸ್ ಮಾಡ್ಕೊ. ಕಾವ್ಯನ್ ಮದ್ವೆ ಮದ್ವೆ ಅಂತಿದ್ದೆ ಕಾವ್ಯನ್ ಮದ್ವೆಗ್ ಬಂದೆ. ನೆಕ್ಸ್ಟ್ ನಿನ್ ಮದ್ವೆ ಫಿಕ್ಸ್ ಮಾಡ್ಕಾ ನಿನ್ ಮದ್ವೆಗ್ ಬರ್ತೀನಿ.
ನಾನ್ ಹೂ ಅಂದ್ರೆ ಆಯ್ತವೆ.
ಅದಿಕ್ಕೆ ಹೂ ಅನ್
ಕೇಳ್ಸಿರೋ ಅವ ಕೇಳಿಸಿರವೇ ಅವೇ ಅದ್ರಲ್ಲಿ ಯಾವದಾರ ಒಂದು ಫಿಕ್ಸ್ ಮಾಡ್ತೀನಿ ಬಿಡು ಪುಟ್ಟಮ್ಮ ನಿಂಗಗೋಸ್ಕರ.
ಹ್ಮ, ಯಾವಗ ಪಾಲಪ್ಮಾಡ್ತೀಯ ನಾನ್ ಯಾವಾಗ ಬರ್ತೀನೋ.
ಹ್ಮ್. ಗೊತ್ತಾ ಇಲ್ಲ ಎಲ್ಲಾದಕು ಟೈಮ್ ಬರ್ಬೇಕು ಟೈಮ್, ಟೈಮ್ ಬರ್ಬೇಕು ಒಳ್ಳೆ ಟೈಮ್ ಬರ್ಬೇಕು ಎಲ್ಲಾದಕ್ಕುನಮ್ಗೆ ಟೈಮ್ ಬರ್ಬೇಕು.
ನಮ್ಗ ಆಗಲ್ಲ ಬರಕೆ ಅನ್ವಾಗ್ಲೆ ಮಾತ್ ಕೇಳದ್ ನೀವು.
ಯಾಕೆ ನಿಂಗೆ ನಲ್ವತ್ ವರ್ಷ ಆದ್ಮೇಲೆ ಕೋರ್ಡ್ಕಕಂಬರ್ಬೇಕಾಯ್ತದ. ಅಂದಂಗ ಪುಟ್ಟವ ನಿಂಗೆ ಎಷ್ಟು ವರ್ಷ ಪುಟ್ಟು ನಿಂಋ ಎಷ್ಟು ವರ್ಷ ಹೇಳ್ ನೀನ್ ನೈನ್ಟು ಬಾಂಡ್ ಸೊ ರ್್ಟಿ ಫೋರ್ ಐ ಗೇಸ್ ತರ್ಟಿ ತ್ರಿಅರ್, ತರ್ಟಿ ಪೋರ್ ಕರೆಕ್ಟಾ
ತರ್ಟಿ ಫೋರ್
ಹ್ಮ್, ನೈಂಟಿಟೂನ ನೀನು
ಹ್ಮ್,
ಮಂತ ಈಸ್ ಅಕ್ಟೋಬರ್ ಇಸ್ ಇಟ್
ಎಸ್
ದ ಡೆಟ್ ಇಸ್ ಟ್ವೆಂಟಿ ನೈನ್ತ್. ಆರ್ ತರ್ಟಿ ಎಟ್ ಆರ್ ಟ್ವೆಂಟಿ ಎಟ್ ಹೇ ಏನೇ ಮರ್ತೋಯ್ತು
ಟ್ವೆಂಟಿ ಏಯ್ಟ
ಪರ್ ಪರವಾಗಿಲ್ಲ ಕೊನೆಗೆ ಮೂರ್ನೇ ಆನ್ಸರ್ ಕರೆಕ್ಟಾಗಿ ಹೇಳಿದೀನಿ.
ಹ್ಮ್ ಹ್ಮ ಹ ಹ.
ಶ್ವೇತಂದು ಟ್ವೆಂಟಿ ಫಿಫ್ ಯಾವ್ ಗೆಸು ಬದನೇಕಾಯನು ಇಲ್ಲ ಹೊ, ಹೊ, ಹೊ ನೆನಪಿಲ್ದೆ ಎಲ್ಲಾ ನೆನ್ಪಿರ್ತದ. ನನ್ ಬರ್ತಡೇ ಯಾವಾಗ? ನಂದು.
ರಿಮೈಂಡರ್ ನೋಡ್ತೀನಿ ಬಿಡ್ಕೊತ್ತ
ಹ್ಮ, ಅದೇ -ಅದೇ ಇಂತ ಮಿಂಡ್ರಿ ಕೆಲ್ಸಗಳು ಮಾಡು ನೀನು. ಅಟ್ಲೀಸ್ಟ್ ನಂಗೆ ನೆನಪಿದೆ. ಏಯ್ ಯೂ ಸ್ಟುಪಿಡ್ ನಂಗ್ ಅಟ್ಲೀಸ್ಟ್ ನೆನಪಿದೆ ನಿಂದು ಅಕ್ಟೋಬರ್ ಅಲ್ಲಿ ರಚ್ಚುದು ಜುಲೈ ಅಲ್ಲಿ, ಶ್ವೇತುಂದು ಜುಲೈ ಅಲ್ಲಿ. ಕವಿತಂದು ಏಪ್ರಿಲ್ ಅಲ್ಲಿ ಅಯ್ತೆ
ಅಂತ ಕೇಳಿದ್ದು.
ಏನಿಲ್ಲ ಸುಮ್ನೆ ಕೇಳಿದೆ ಡೇಟ್ ನೋಡಿದ್ನಲ್ಲ ಅವಾಗ ಅವು ಟ್ವೆಂಟಿ ಸಿಕ್ಸ್. ಟ್ವೆಂಟಿ ಫೈಯಾ ಟ್ವೆಂಟಿ ಫೋರ ಅಂತ ಒಂದ್ ಸೆಕೆಂಡ್ ಆಗುತ್ತೆ ಅಟ್ಲೀಸ್ಟ್ ನಾನ ಹೇಳ್ತಿನಿ.
ಶ್ರೀಧರಂದು ಸೆಪ್ಟೆಂಬರ್ ಅಲ್ಲ ಅನ್ಕೋತಿನಿ.
ಹ ಹಾ ಹಾ ಪೂಜಾದು ಯಾವಾಗ.
ಪೂಜಂದ್ ಆಗಸ್ಟ್ ಅಲ್ಲಿ ಅಯ್ತೆ.
ಶ್ರೀಧರಂದು ಯಾವಾಗ..
ಅವಳು ಅವಂದು ಆಗಸ್ಟ್ ಅಲ್ಲಿ.
ಹಾ ಹಾ ಹಾ ಹಾ ಹಾ.
ಆಗಸ್ಟ್ ಅಲ್ಲ ಸೆಪ್ಟೆಂಬರ್ ಅಲ್ಲ ಅಕ್ಟೋಬರಲ್ಲಿ ಇರ್ಬೇಕು ಗೊತಿಲ್ಲಾ ಹೋಗು ನಂಗೆ ಶ್ರೀಧರಂದು ಮರ್ತೋಗೈತೆ.
ಓಪ ನವೆಂಬರ್ ಅಲ್ಲಿ.
ಓಹೋ ಡೇಟ್ ಎಷ್ಟು. ಡೇಟ್ ಅಷ್ಟೇ ಅದನ್ ಬೇರೆ ರೇಮಂಡರ್ ನೋಡ್ತಾಯಿದಿಯ ನೀನ್ಗೆ ನಾಚಿಕೆ ಆಗಬೇಕು ಬಾ. ಮಗಂದು ರಿಮೈಂಡರ್ ಮಾಡೋಕ್ ಹೋಗ್ತಿದೀಯಾ. ಹಲೋ
ನಿಮ ಕಾವ್ಯಕನ್ನದ ಒಂದುವಾರಕ್ಕಂದು ನಾ ಏನ್ ನೋಡ್ತ. ನಾ ನೀನ ನೋಡ್ತ ಕೇಳಿಸತೈತ.
ಕೇಳಿಸ್ಟೈತೆ
ನಾನೇನು ರಿಮೈಂಡರ್ ನೋಡ್ತಿಲ್ಲ ಕಿವಿಗಿ ಇಟ್ಟುಕೊಂಡಿದೀನಿ ಅಂದೆ.
ಹೇಳು ಯಾವಾಗ ಅವಂದು ನವೆಂಬರ್ ಅಲ್ಲಿ.
ಮಗನೇ ನವೆಂಬರ್ ನಿನ್ ಬರ್ತ್ಡ ಡೇಟ್ ಏನ.
ಹಾ ಮರ್ಯಾದೆ ಇಲ್ಲ ಬಾ ನಿನ್ಗೆ.
ಶ್ರೀಧರ ನೀನ್ ಬರ್ತಡೇ ಡೇಟ್. ನವೆಂಬರ್ ಎಷ್ಟನೇ ತಾರೀಕು ಎಂಟು. ಹಲೋ ಎಂಟು ಟ್ವೆಂಟಿ ಫೋರ್ತ್ ಅಂತೆ.
ಹ ಎಂಟ.
ನಾನ್ ಕರೆಕ್ಟಾಗಿ ಹೇಳ್ಲಿದ್ನೆನಲ್ಲ ಕಾವ್ಯದು ಬರ್ತ್ಡೇ ಅದ ಒಂದು ವಾರಕ್ಕೆ ಅಂತ.
ಯವೇ ಯಾವಾಗ ಹೇಳಿದು ಹಂಗಂತೂ ಕೇಳಿಸ್ತಿಲ್ಲ.
ಈಗಾ ತಾನೇ ಹೇಳಿದ್ನಲ್ಲಿ.
ಹಂಗದ್ರೆ ವಾಯ್ಸ್ ಬ್ರೇಕ್ ಆಗಿರ್ಬೇಕು ಗಾಡ್ ಪ್ರಾಮಿಸ್ ಕೇಳ್ತಿಲ್ಲಾ.
ಹೌದಾ
ಅಯ್ಯೋ ನನಗೆ ಕಟ್ಟಿಕೊಂತು ವಾಯ್ಸ್.
ಹೋಗಿ ಬಿಸಿ ನೀರ್ ಕುಡಿ
ಸಂಡೆ ಬರುತ್ತೆ ಪುಟ್ಟಮ್ಮ.
ಹಾ ಯಾರ್ ಬರ್ತ್ಡೇ.
ಏ್ ತಿಕ್ಲು ಮತ್ ನಾನ್ ಹೇಳಿದ್ನ ರಿಪೀಟ್ ಮಾಡ್ಬೇಡ.
ಹ್ಮ್ ಸರಿ ಆಯ್ತು ಗೊತ್ತೈತೆ ಬಿಡು ಬರಿವಾ ನೀನೆೇ ಕರ್ಕೊಂಗಿ ಹಾ ಆಯ್ತು.
ಹ್ಮ್ ಹೋಗಿ ಕೇಕ್ ಕಟ್ ಮಾಡ್ಸಿ ಅವ್ನಿಗೆ ಏನ್ ಬೇಕು ಅದ್ನ ತಿನಿಸಿ.
ಹ್ಮ್ ಆಯ್ತು.
ಕೆ ಆಯ್ತು ಹನ್ನೊಂದು. ಹನ್ನೊಂದ ಗಂಟೆ ಅನೋ ಹನ್ನೊಂದು ನಿಮಿಷದ ಮೇಲೆ ಆಯಿತು.
ಹೂ ಬೈ
ಬಾಯ್ ಬಾಯ್ ಗುಡ್ ನೈಟ್.
ಗುಡ್ ನೈಟ್ ನೀನ ಈಗ ಪೋನ್ ಮಾಡ
ಮ್ಯಾಮ್ ನನಗೆ ನನ್ನ ಕಂಡರೆ ನಿಂಗ